ನಮಸ್ತೆ ನಾ ಸುಮನೆ ಕೂ. ್ವಿ ನೀವು.
ನಾನು ನಂಗೆ ಸುಮ್ಮನೆ ವಾಕ್ ಮಾಡ್ತಾ ಇದ್ದೆ.
ಹೌದಾ ಅಂದ್ರೆ ಯಾರ್ದ ನೋಡ್ತಾ ಇದ್ರಿ ಯಾರ್ದು ನೋಡ್ತಾ ಇದ್ರಿ. ಬ್ಲಾಗ್ನ.
ನಸನಗ್ರ ಬರುತ್ತಲ್ಲ ಅವ್ರ್ದು ನೋಡ್ತಾ ಆ್ದು.
ಹಾ
ಹ್ಮ್ ಮತ್ತೆ ಸಮಾಚಾರ. ಏನು ಇಲ್ಲ ಏ ಸ್ನಾಕ್ಸ್ ತಿಂದ್ರಾ.
ಹಾ ನಿಮಗೆ.
ಹಾ ನಾನು ತಿಂದಿ ಏನ್ ತಿಂದ್ರಿ ಸ್ನಾಕ್ಸ್ ಗೆ.
ನಾನು ಬ್ರೆಡ್ ಮತ್ತೆ ಆದ್ರೂ ಮೇಲೆ ಮೊಟ್ಟೆ ಹೊಡ್ದ್ ಹಾಕಿರ್ತಾರಲ್ಲ.
ಹಾ ಹಾ ಹಾ ಹಾ ಅತಿಂದ್ರ ನಾನು ಇದು ನೂಡಲ್ಸ್ ಮತ್ತೆ ಕಾಫಿ.
ಹೌದು
ಹ್ಮ್ ಹೌದು ಮತ್ತೆ ಸಮಾಚಾರ. ಏನು
ಕುನಿವು
ಏನು ಇಲ್ಲ ಎಲ್ಲಿಗಾದ್ರೂ ಪ್ರವಾಸಕ್ಕೆ ಏನಕ್ಕಾದ್ರೂ ಹೋಗಿದ್ರ.
ಹಾ ಹೋಗಿದ್ದೆ ಒಂದ್ಸಲ ಅಂದ್ರೆ ಹತ್ತನೇ ತರಗತಿ ಇರಬೇಕಾದ್ರೆ.
ಎಲ್ಲಿಗೆ ಹೋಗಿದ್ರಿ.
ನಾವು ಗಗನ ಚಿ ಕ್ಕಿ ಬರ ಚುಕ್ಕಿ ಆಯ್ ವಯ್ಸಳೆ ಹಳೆ ಬೀಡು ಹ ನೀವು ಹೋಗಿಲ್ಲ.
ಇಲ್ಲ ನಾನು ಆವಿಗೆಲ್ಲಾ ಹೋಗಿರಲ್ಲಲ್ಲೇ. ಸ್ವಲ್ಪ ಹೇಳ್ತೀರಾ.
ಅದು ಹೆಂಗಿರುತ್ತೆ ಅಂದ್ರೆ ಹ್ಮ್. ಅಂದ್ರೆ ನೋಡದು ಅಂದ್ರೆ ಗಗನ ಚುಕ್ಕೆ ಅಂದ್ರೆ ತುಂಬಾ ದೊಡ್ಡ ಪ್ಲೇಸ್ ಅದು ಒಂದು ಹಳ್ಳ ಬೆಟ್ಟ ಎಲ್ಲ ಇರುತ್ತೆ ಗಗನ ಚುಕ್ಕಿಯಲ್ಲೊ ಏನೋ ಕಾಣುತ್ತೆ ಗಗನ ಚುಕ್ಕಿಯಿಂದ ಬರೋ ಚುಕ್ಕಿ ಕಾಣುತ್ತೆ ಅಂತ ಹೇಳ್ತಾರಪ್ಪ. ಪ್ಪ ನಾನು ಕರೆಕ್ಟ್ ಆಗಿ ಗೊತ್ತಿಲ್ಲ ಅದ್ರ್ ಬಗ್ಗೆ. ಬಡಕ್ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮತ್ತೆ ನಿಮ್ಗೊಂದು. ತಾ ನಾನು ಅದೇ ಚಿಕ್ಕು ವಯಸ್ಸಲ್ಲಿ ಹೋಗ್ಬೇಕಾದ್ರೆ. ನಾನು ಚಿಕ್ಕು ವಯಸಲ್ಲಿ ಅಲ್ಲಿಗೆ ಹೋಗ್ಬೇಕಾದ್ರೆ. ಇದು ಇದು ಬರುತ್ತೆ ಅಲ
ಯಾವುದು
ಒಂದ್ ನಿಮಿಷ ಇರಿ ಅಂದ್ರೆ ವ್ಯಾನ್ ಅಂದ್ರೆ ವ್ಯಾನ್ ಅಲ್ಲಿ ಹೋಗ್ತೀವಲ್ಲ ಬಸ್ ಅಲ್ಲಿ.
ಹ್ಮ್
ಆದ್ರೆ ಹೋಗ್ಬೇಕಾದ್ರೆ ಎಲ್ಲಾ ಅದ್ರೊಳಗಡೆ ಅಂದ್ರೆ. ಮೋಜು ಮಸ್ತು ಮಾಡಿ ಮಾಡ್ತವಲ್ಲ ಕುಣಿತೀವಿ ಆಡ್ತೀವಿ ತಾನೇ.
ಹ್ಮ್
ಅದೇ ತರ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೋಗು ತ ಇದ್ವಿ ಹಂಗೆ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ರು ನಾನು ನನ್ ಗೆ ರೆಲ್ಲ ಬಿದ್ಬಿಟ್ಟಿದ್ವಿ ಹ್ಮ್.
ಹಾ
ಹ್ಮ್ ನೀವೆಲ್ಲ ಹೋಗಿಲ್ವಾ.
ಹ್ಮು ಇದು ಹ ಯಾವಾಗ ಏಳ್ನೇ ತರಗತಿ ಇರಬೇಕಾದರೆ. ಮುರುಡೇಶ್ವರ ಕೆಲ್ಲಿಗೆಲ್ಲ ಹೋಗಿದ್ದೆ. ಇವೆಲ್ಲ ಹಾ ಎಲ್ಲ ಬಂದ್ವಿ ಚೆನ್ನಾಗಿತ್ತು.
ಹ್ಮ್
ಹ್ಮ್ ಅಷ್ಟೇ ಮತ್ತೆ ನಿಮಗೆ ನೀವು ಸಸ್ಯಾಹಾರಿನ ಮಾಂಸಹಾರಿನ.
ನಾನು ಮಾಂಸಹಾರಿ.
ಹೌದಾ ಯಾವುದು ಇಷ್ಟ ನಿಮಗೆ ಮಾಂಸದು ನಾನು ಅಷ್ಟೇ ಮಾಂಸ ಹಾರಿ ಸಸ್ಯಹಾರಿ ಎರಡು ತಿಂತೀನಿ. ಆದ್ರೆ ಮಾಂಸಗಳಂದ್ರೆ ತುಂಬಾ ಇಷ್ಟ ಆಗತ್ತೆ.
ಹ್ಮ ನನ್ಗೂ ಅಷ್ಟೆ ಎತ್ತು ಕೋಳಿ ಸಾಂಬಾರ್ ಮತ್ತೆ. ಮೀನು ಎಲ್ಲಾ ತಿಂತೀನಿ ನಂಗೆ ಹೇಡಿ ಅಂತೂ ಇನ್ನು ಇಷ್ಟ.
ಹಾ ನನಗೂ ತುಂಬಾ ಇಷ್ಟ ಅದು ಸಿಪಿ ಸಿಪಿ ಹಿಂಗು ಹೇಳ್ಕೊಂತಾ.
ಹಾ ಬಟ್ ಅದ್ ತಿನ್ನೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
ಹಾ ತುಂಬಾ ಚೆನ್ನಾಗಿರತ್ತೆ ಮತ್ತೆ ರುಚಿ ತುಂಬಾ ಚೆನ್ನಾಗಿರತ್ತ ಅದ್ರದ್ದು.
ಹೌದ ಅ ನೀ ತಿಿಂದ ನನ್ ತಿಂದಿರಾ ಬಟ್ ತಿನ್ಬೇಕು ಸಕ್ಕತ್ ಆಸೆ ಹ್ಮ್.
ಹ್ಮ್ ಮತ್ತೆ ಸಮಾಚಾರ. ನಿಮ್ ಕಡೆ ರೊಟ್ಟಿಗಳೆಲ್ಲ ನಿಮ್ ಕಡೆ ರೊಟ್ಟಿಗಳೆಲ್ಲ ಮಾಡ್ತಾರ.
ಹಾ ರೊಟ್ಟಿಗಳು ಮಾಡ್ತಾರೆ ನಿಮ್ಗೆ ಗುಡ್ಗಾರ ಗೊತ್ತಾ.
ಏನು
ಗುಡ್ಗಾರ ಅಂತ ಅದ್ ಒಂದ್ ಖಾರ ನಮ್ ಕಡೆ
ಹಾದ್ ಹೆಂಗ್ ಮಾಡೋದು ಹೇಳ್ತೀರಾ.
ಅದು ಅಂದ್ರೆ ಅದ ಹೆಂಗ ಮಾಡ್ತಾರ ಅಂತ ಗೊತ್ತಿಲ್ಲ ಬಟ್ ಜಾಸ್ತಿ ಮೆಣಸನ್ಕಾಯಿ ಅಂತ ಜಾಸ್ತಿ ಆಗ್ತರ ನಮ್ ಕಡೆ ರುಚಿ ಚ್ಚಿ ಅಂದ್ರೆ ಖಾರ ಅಂತ ಜಾಸ್ತಿ ಇರ್ಬೇಕು.
ಹ್ಮ್
ಹ್ಮ್ ಜಾಸ್ತಿ ಆಗ್ತೀವಿ ನಾವು ಹ್ಮ್
ಹೌದಾ ಹ್ಮ್
ಮತ್ತೆ ನಿಮಗೊಂದ್ ಕತೆ ಹೇಳಲ್ಲ ನಾನು.
ಹಾ ಹೇಳಿ ಒಂದ್ ಕತೆ ನನ್ಗ್ ಇಷ್ಟ ಕತೆ ಕೇಳೋದ್ರಲ್ಲೆಲ್ಲಾ.
ಹೌದಾ ಅಂದ್ರೆ ನಿಮ್ಗೆ ತಿರುಪತಿಲಿ ಇರೋ ತಿಮ್ಮಪ್ಪ ಗೊತ್ತಾ.
ಹಾ ಹಾ ಗೊತ್ತು ಗೊತ್ತು.
ಅವರು ಅಂದ್ರೆ ಅವ್ರಗೆ ಎಷ್ಟ್ ಜನ ಹೆಂಡ್ತಿರ್ ಅಂತ ಗೊತ್ತಾ ನಿಮ್ಗೆ.
ಈಗ ಗೊತ್ತಿಲ್ಲ ಅದೆಲ್ಲ.
ಇಬ್ಬರು ಹೆಂಡ್ತೀರು.
ಹೌದಾ ಅದುಷ್ಟ ನನೀಗ ಕತೆೆ ಹೇಳ್ತೀರಾ.
ಅಂದ್ರೆ ಒಬ್ಬ ಒಬ್ರು ಅಂದ್ರೆ ಒಬ್ರು ಪದ್ಮಾವತಿ ಮತ್ತೆ ಇನ್ನೊಬ್ರು ಲಕ್ಷ್ಮೀ ದೇವಿ ಅಂತ.
ಹ್ಮ್
ಅಂದ್ರೆ ಅವನ್ ತಿರುಪತಿ ತಿಮ್ಮಪ್ಪ ಭೂ ಲೋಕಕ್ಕೆ ಬಂದಿ ಅಂದ್ರೆ ಭೂಲೋಕಕ್ಕೆ ಬಂದಿರ್ತಾನೆ ಆಗ ಪದ್ಮಾವತಿಯನ್ನು ನೋಡಿ ತುಂಬಾ ಅಂದ್ರೆ ಅವಳ ಮೇಲೆ ಪ್ರೀತಿ ಉಂಟಾಗುತ್ತೆ ಅವಳೇಗ್ ಜನಿಸಿದ್ಲು ಅಂದ್ರೆ ಅದಕ್ಕೂ ಒಂದು ದೊಡ್ಡ ರಹಸ್ಯ ಇದೆ ಅಂದ್ರೆ ಆ ಒಂದು ಊರಲ್ಲಿ ಮುಖ್ಯಸ್ಥರು ಅಂತ ಇದಾರಲ್ಲ ರಾಜ್ ರಾಜಗಳು ಅವರು ಹೊ ಲ್ದಲ್ಲಿ ಹಾಗೆ ಉಳ್ಬೇಕಾದ್ರೆ. ಒಂದು ಪೆಟ್ಟಿಗೆ ಸಿಗುತ್ತೆ ಆ ಪೆಟ್ ಆ ಪೆಟ್ಟಿಗೆ ಒಳಗೆ ಇದ್ದವಳೇ ಪದ್ಮಾವತಿ. ಅವಳು ಹಾ ಆ ಅದ್ ಅದೇ ತರ ಆ ರಾಜನ್ ಮನೆ ಅಂದ್ರೆ ಅವ್ರ ರಾಜರು ಅವ್ಳ್ನೇ ಮಗಳು ಅಂತ ೊಂಡು ತುಂಬಾ ಚೆನ್ನಾಗ್ ಬೆಳೆಸ್ತಾರೆ ಹಾಗ್ ಅವಳು ಸುಂದರವಾಗಿ ಅ ಬೆಳ್ಕೋತಾಳ ಅವಳಷ್ಟು ಸುಂದರವಾದ ಇ ಎಲ್ಲೂ ಪ್ರಪಂಚದಲ್ಲಿ ಇಲ್ಲ ಇಲ್ಲ ಆ ತರ ಸುಂದರವಾಗಿರ್ತಾಳೆ.
ಹ್ಮ್
ಹಾಗೆ ಒಂದ ದಿನ ಅಂದ್ರೆ ಹೋಗ್ತಾ ಇರ್ಬೇಕಾದ್ರೆ ತಿಮ್ಮ ತಿರುಪತಿ ತಿಮ್ಮಪ್ಪ ಅವಳನ್ನ ನೋಡಿ. ತುಂಬಾ ಅಂದ್ರೆ ಪ್ರೀತಿಗೊಳಗಾಗ್ತಾನೆ ಅದಾದ್ಮೇಲೆ ಅವ್ರ ತಂದೆ ತೈ ಹತ್ರ ಬಂದ ರಾಜ ರಾಣಿ ಹತ್ರ ಬಂದ್ಬಟ್ಟು ನಾನನ್ ನಿಮ್ಮ ಮಗ್ಳುನ್ನ ತುಂಬಾ ಇಷ್ಟ ಪಡ್ತಿದೀನಿ ಮದ್ವೆ ಮಾಡ್ಸ ಅಂತ ಹೇಳ್ ಅದಕ್ಕೆ ನೀ ಹತ್ರ ಏನಿದೆ. ಅಂತ ಮದ್ವೆೇನ ಮಾತ್ರ ನೀನೇ ನಿನ್ ಖರ್ಚ ಹಾಕೊಂಡ್ ಮಾಡ್ಕೊಂಡ್ ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ತಿರ್ಗತಿ ತಿಮ್ಮಪ್ಪೈದಂದು ನಿಮ್ಗೆ ಕುಬೇರ ಆಗುತ್ತಾ.
ಹೂ ಕುಬೇರ ಗೊತ್ತು.
ಆದ್ರೆ ಸಾಲ ತಗೊಳಕ್ ಹೋಗ್ತಾನೆ.
ಹಾ
ಸಾಲ ತಗೋತಾನೆ ಅದಕ್ಕೆ ಸಾಕ್ಷಿ ಇರ್ಬೇಕಲ್ವಾ ಏನಾದ್ರು ಅಡ ಕೊಟ್ರನೆೇ ಅಲ್ವಾ ಅವ್ರಿಗೆ ದುಡ್ಡು ಕೊಡೋದು
ಹ್ಮ್
ಅದಕ್ಕೆ ಅವ್ನು ಸಾಕ್ಷಿಯಾಗಿ ಯಾರ್ಯಾರು ಬರ್ತಾರೆ ಅಂದ್ರೆ ವಿಷ್ಣು ಬ್ರಹ್ಮ ಮಹೇಶ್ವರ ಬರ್ತಾರೆ ಸಾಕ್ಷಿಯಾಗಿ ಆ ತಿರುಪತಿ ತಿಮ್ಮಪ್ಪ ಕಾಸಿಸ್ಕೊಂಡಿದ್ದೇನೆ ಅಂತ ಸಾಕ್ಷಿಯಾಗಿ
ಹಾ
ಕಾಸಿಸ್ಕೊಂಡು ಅವ ಅವ್ರ ರಾಜ ರಣಿ ಕೊಡ್ತಾರೆ ಮದ್ೇನ ಹಾಗತ್ತೆ ಅದಾದ್ಮೇಲೆ ಅವ್ನ್ ಕೈ ಅಂದ್ರೆ ಅದು ಕುಬೇರನತ್ರ ಸಾರ ಇಸ್ಕೊಂಡಂದ್ರೆ ನಿ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಶ್ರೀಮಂತ ಅಂದ್ರೆ ಕುಬೇರ ಆ ಆ ಅಂದ್ರೆ ಬಡ್ಡಿ ದಿನಕ್ ದಿನಕ್ಕೆ ನಿಮಿಷಕ್ ನಿಮಿಷಕ್ ಜಾಸ್ತಿ ಹಾಕ್ತಾನೆ ಇರುತ್ತೆ
ಹಾ
ಆಗ ಇವನ್ ಕೈಲಿ ಆಗೋದೇ ಇಲ್ಲ ಅ ಅಂದ್ರೆ ಆ ಸಾಲನೆ ಿಸೋದಕ್ಕೆ ಆಗೋದ ಇಲ್ಲ ಅವಾಗ ಅದ ಕುಬೇರ ಹೇಳ್ತಾನೆ ಶಾಲೆ ತಸಕ್ ಆಗೋದಿಲ್ಲ ಅಂದ್ರೆ ನನ್ ಮಗಳ ನ ಮದ್ವ ಆಗು ಅಂತ ಂತ ಅವಾಗ ಅ ಕುಬೇರಿನ್ ಮಗ್ ಲಕ್ಷ್ಮೀದೇವಿ ಹಾ ಅವ ಹಾ ಅವಾಗ ಲಕ್ಷ್ಮೀ ದೇವನ ಮದ್ವೆ ಆಗ್ತಾರೆ ಅವಾಗ ತಿರುಪತಿಗೆ ಎಷ್ಟರು ಬರುತ್ತೆ ಅಂದ್ರೆ ಇಬ್ರು ಎಂಡ್ ತೀರು ಅಂದ ಅಂದ್ರೆ ಲಕ್ಷ್ಮೀ ದೇವಿ ಮತ್ತೆ ಪದ್ಮಾವತಿ
ಹಾ
ಅಂದ್ರೆ ನಿಮ್ಗೆ ಗೊತ್ತ ಇವತ್ ಮತ್ತ ವರ್ಗೂ ಸಾಲ ತೀರ್ಸಲ ಹ್ಮ್ ಇವತ್ತಿನವರೆಗ ಒಂದ್ ಸತಿರ್ಸಿಲ್ಲ ಅಂದ್ರೆ ನಿಮ್ಗೆ ಗೊತ್ತ ತಿರುಪತಿಗೆ ಹೋಗಿದ್ದೀರಿ ಯಾವ
ಇಲ್ಲ ನಾನು ಒಂದ್ಸತಿ ಹೋಗಿಲ್ಲ ನೀವ್ ಹೋಗಿದ್ದೀರಾ
ದೇವರದದು ನಾವು ಅ
ಮನೆ ನಮ್ದು ಅಷ್ಟೇ ಮನೆ ದೇವರು ಅದೇ ನ ನನ್ ಒಂದ್ ಜೊತೆನ್ ಅದಕ್ ಹೋಗೇ ಇಲ್ಲ
ಹೌದಾ ಅಂದ್ರೆ ಹೋಗ್ ಬನ್ನಿ ದೇವ್ರಲ್ವಾ ನಿಮಗ್ ಗೊ ದೇವ್ರಲ್ವಾ ಹೋಗ್ ಬನ್ನಿ
ಹಾ ಹೋಗ್ಬೇಕು
ನಿಮಗ್ ಗೊತ್ತಾಗಲಿ ಹೋಗ್ಬೇಕಾದ್ರೆ ಒಂದು ಹುಣಚೆನ್ ಮರ ಇದೆ ಅದಕ್ ಒಂದ ಇತಿಹಾಸ ಇದೆ ಏನು ಅಂದ್ರೆ ತಿರು ತಿಪ್ಪತಿ ತಿಮ್ಮಪ್ಪ ಯಾವಾಗ ಅವನ್ ಸಾಲನ ತೀರಿಸ್ತಾನೋ ಅವಾಗ ಹಣ್ಸಿನ ಮರದಲ್ಲಿ ಅಣ್ಬಿಡುತ್ತೆ ಅಂತ
ಅಂದ್ರೆ ಅದು ಇದುವರೆಗೂ ಹಣ್ಣ
ಹ ಬಿಟ್ಟೇ ಇಲ್ಲ
ಹ್ಮ್
ಅದ ಇತಿಹಾಸ ಮತ್ತೆ ನಾವು ಯಾವಾಗೂ ಮೆಟ್ಲ್ ಹತ್ಕೊಂಡೇ ಹೋಗೋದು ತಿರುಪತಿ ಬೆಟ್ಟ ಟ್ಟ ಬೆಟ್ಟ ಹಹಾ ಅಲ್ಲಿ ಸ್ತ್ರೀಯಾಗಿ ಭಕ್ತಾದಿಗಳಿಗೆ ಎಲ್ಲದನು ಕೊಡ್ತಾರೆ
ಹ್ಮ ಹೌದಾ ಆದ್ರೆ ಯಾರು ಆಹ್ ಮೆಟ್ಲ್ ಹತಾರಲ್ಲ ಅವ್ರರಿಗೆ ಉಚಿತ ಕೊಡ್ತಾರೆ ಅಲ್ವಾ
ಹಾ ಉಚಿತ ಕೊಡ್ತಾರೆ ಮತ್ತೆ ಹ್ಮ ಬಸ್ ಡೈರೆಕ್ಟ್ ಬಸ್ಸಲ್ ಹೋದವೌರಿಗೂ ಇರುತ್ತೆ ಊಟ ಸಿಗುತ್ತೆ ಉಚಿತ ಊಟ ಸಿಗುತ್ತೆ ಉಚಿತ ಸ್ಥಳ ಇರೋದಿಕ್ಕೆ
ಹಾ
ಎಲ್ಲದುೂ ಸಿಗುತ್ತೆ ಕಂಟಿನ್ಯೂ ಆದ್ರೆ ಹೋಗ್ ಬನ್ನಿ
ಹ್ಮ್
ಹ್ಮ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಕಣ್ರೀ ನನಗ ಇದು ಗೊತ್ತೇ ಇರ್ಲಿಲ್ಲ ನಂಗೆ ಈ ಸ್ಟೋರಿ
ಆ ಅಂದ್ರೆ ಅವ ಕಣಿ ಆ ಅಂದ್ರೆ ಗೊತ್ತಾ ತಕಣಿ ಹೇಳ್ತಾರೆ ಗೊತ್ತಾ
ಹಾ ಕಣ್ಣಿ ಹೇಳುದು ಅಂದ್ರೆ ನಾನು ಈ ತರ ಫಿಲ್ ಎಲ್ಲಾ ನೋಡಿದ್ದೆ ಅಷ್ಟೆ
ಹೌದಾ ಅಲ್ಲೆಲ್ಲಾ ಹೇಳ್ತಾರಾ
ಹಾ ಮತ್ತೆ ನಿಮ್ಗ್ ಗೊತ್ತ ನಾ ಆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ ಆದ್ಮೇಲೆ ನಿಮಗೆ ಗೊತ್ತಾ ನಾವು ಸ್ಟಾಟ್ ಅಂದ್ರೆ ಫಸ್ಟ್ ದಿನ ಹೋಗ್ಬೇಕಾದ್ರೆ ಎಂಡ್ ಅಂದ್ರೆ ವರ್ಷ ಅಂದ್ರೆ ನಾ್ ಇದುವರೆಗೂ ಹೋಗೇ ಇಲ್ಲ ಮೊದಲೇ ಸಲ ಹೋಗ್ತದೇ ಬಂದರೆ ನಾವು ಎಲ್ಲಾರು ಮನೆಗ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಬಿಟ್ಟು ಅಹ ಏಳುಕುಂಡಲವಾಡಗೋವಿಂದ ಗೋವಿಂದ ಅಂತ ಭಿಕ್ಷೆ ಬಿಡ್ಬೇಕು ಎಲ್ಲಾರ ಮನೆ ಮುಂದೆ ಭಿಕ್ಷೆ ಬಿ ಬಿಕ್ಷೆ ಬೇಡಿ ಆಾ ಹಾ ಕಾಸನ ತಿರುಪತಿ ತಿಮಪ್ಪುಗೆ ತಕೊಂಡ ಹೋಗ್ಬಿಟ್ಟು ಅರ್ಪಿಸ್ಬೇಕು ನಾವು
ಹೌದಾ ಚೆನ್ನಾಗ ಹೆ ಚೆನ್ನಾಗಿದೆ ಕಂಡ್ರಿ ಇದೆಲ್ಲ
ಆಮೇಲೆ ನಾನ್ ನಾವು ಮೊದಲ್ನೇ ಸಲ ಹೋಗ್ಬೇಕಾದ್ರೆ ಆ ನಾನ್ ಬೋ ಫುಲ್ ಬೋಡಾ ಕೊಟ್ಟಿದ್ದೆ ಕೂದಲೆಲ್ಲಾ
ಎಷ್ಟನೇ ಕ್ಲಾಸಲ್ಲಿ ಹೋಗಿದ್ರಿ ನೀವು
ನಾನ್ ಸಿಕ್ಸ್ತಲ್ಲಿ ಅ ಫೋರ್ತ್ ಲ್ಲಿ ಫೋರ್ತ್ ಲ್ಲಿ ಹೋಗಿದ್ದೆ
ಹ್ಮ್
ತರಗತಿಯಲ್ಲಿ ಇರ್ಬೇಕಾದ್ರೆ
ಹೌದಾ ಹ್ಮ್ ನೀವು ಏನಂತ
ಆಾಗ ನಂಗೆ ಫುಲ್ಲು ಬೇಜಾರಾಗಗ್ತಿತ್ತು ಕೂದಲು ಬೆಳೀಿತಾನೆ ಇಲ್ಲ ನಂದು ಬೆಳಿ ತಾನೇ ಇಲ್ಲ ಅಂತ ಇವಾಗ ಪರವಾಗಿಲ್ಲ ಚೆನ್ನಾಗಿ ಬಲ್ದಿದೆ ಎಲ್ಲಾ ದೇವರ ಆಶೀರ್ವಾದ
ಚ್ ಹ್ಮ್ ಮತ್ತೆ ಅದೇ ನೀವು ನಿಮ್ ಕುಟುಂಬದರ ಜೊತೆ ಹೋಗಿದ್ರಿ
ಹಾ ಅಪ್ಪ ಅಮ್ಮ ಜೊತೆನೆ ಹೋಗಿದ್ವಿ ನೀವು ಹೋಗ್ಬನ್ನಿ ಮತ್ತೆ ಅಲ್ಲಿ ಬೆಟ್ಟ ಹತ್ಕೊಂಡೋದ್ರೆ ಚಕ್ಕತಾಗಿರುತ್ತೆ ಅಲ್ಲಿ ಎಲ್ಲಾ ಪ್ರಾಣಿಗಳು ಸಿಗುತ್ತೆ ಮಂಗ ಪಾಪು ಸಿಗುತ್ತೆ ಜಿರಾಫೆ ಸಿಗುತ್ತೆ ಹುಲಿ ಸೀಗು ಹಾ ಉಡಿ ಸಿಗುತ್ತೆ ಅಹ ಜಿಂಕೆ ಸಿಗುತ್ತೆ ಆನೆ ಎಲ್ಲಾ ಇರುತ್ತೆ ಅಲ್ಲಿ ಉತ್ಸವ ಇದ್ದಾಗಂತೂ ತುಂಬಾ ಚೆನ್ನಾಗಿರುತ್ತೆ ಹೋಗ್ಬನಿ ಯ ತರಬಿಡ್ ಬಿದ್ದಾಗ
ಹ್ಮ್ ಹೋಗ್ತೀನಿ ಅ್ರೆ ನಮ್ ಕುಟುಂಬದಲ್ಲಿ ಒನ್ ಸತಿ ಹೋಗಿದ್ರು ಅವಾಗ ನಾವೆಲ್ಲ ಹೋಗಿದ್ದಿಲ್ಲ ನಮ್ಮನೆಗೆ ಇಲ್ಲ ಪರೀಕ್ಷೆ ಇತ್ತು ಇನ್ನೊಂಸತಿ ಯಾವಾಗರೋ ನನ್ನ ಕರ್ಕೊಂಡೋದ್ರೆ ಹೋಗ್ತೀನಿ ಖಂಡಿತ ನೀವು ಹೇಳೋದು ನೋಡಿದ್ರೆ ನಾನೀವಾಗ ಹೋಗ್ಬೇಕು ಅಂತ ಅನಿಸ್ತ
ಹ್ಮ ಮತ್ತೆ ನಿಮಗ್ ಗೊತ್ತ ಹ್ಮ್ ಮತ್ತೆ ನಿಮ್ ಜೊತೆ ನೀವು ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಧನ್ಯವಾದಗಳು
ಹಾ ಸರಿ